ಹಲೋ.
ನಮಸ್ಕಾರ ನಿಮ್ ಕಿರಣ್.
ಹಾ ಕಿರಣ್ ನಾವೇ ಏನ್ ಸ್ನಾಕ್ಸ್ ನೀಕ್ಸ್ ಸ್ನಾಕ್ಸ್ ನೀಕ್ಸ್ ತಿಂದ್ರಿ ಹಲೋ ಹಾ ನಾವು ಹಾ ನಾವು ಇವಾಗ್ ಇವನ ಇವಾಗಿನ್ನು ಬಂತ ಕಾಲೇಜು ನಾಲ್ಕುವರೆಗೆ ಬಿಡ್ತು ಬಂದಿವಿ. ಹ್ಮ ಹಾ ಇವಾಗೆ ಹಂಗೆ ಬಂದ್ವಿ. ಫ್ರೆಶ್ ಅಪ್ ಆದ್ವಿ ಅಷ್ಟೇ ಹ್ಮ್. ನಾವು ಇದು ಎಮ್ ಬಿ ಬಿ ಎಸ್ ಮಾಡ್ತಾರದೀ ನಾವು.
ಎಂ ಬಿ ಬಿ ಎಸ್ ಹಾ.
ಬಿ ಬಿ ಎಸ್ ಮಾಡ್ತ ಇರದ್ರಿ.
ನಿಮ್ದ್ರಲ್ಲಿ ಡಿಸ್ಸೆಕ್ಷನ್ ಅಂತ ಒಂದು ಟಾಪಿಕ್ ಇದೆ ಅದ್ರ ಬಗ್ಗೆ ಹೇಳ್
ಹಾ ಡಿಸ್ಸೆಕ್ಷನ್ ಅದು ನಮ್ ಫಸ್ಟ್ ಇಯರ್ ಅಲ್ಲೇ ಇರ್ತರಿ ಡಿಸ್ಸೆಕ್ಷನ್. ಹೆಂಗೆ ನಮ್ದು ಆ ಫಸ್ಟ್ ಇಯರ್ ಅಲ್ಲೇ ಬಂದ್ಬಿಡುತ್ತೆನೆ ನಮ್ದು ಫೋರ್ ಇಯರ್. ನಮ್ದು ಟೋಟಲ್ ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ರೀ.
ಹಾ.
ಫೋರ್ ಪಾಯಿಂಟ್ ಫೈವ್ ಇಯರ್ ಎಲ್ಲ ಓದುದ್ರೆ ಆಮ್ಯಕ್ ಒನ್ ಇಯರ್ ನಮ್ದು ಇಂಟರ್ನನ್ಶಿಪ್ ಅಂತ ಇರ್ತದ್ರಿ. ಅದ್ರಾಗೆ ಫಸ್ಟ್ ಇಯರ್ ಇರುತ್ತಲ್ಲ ಫಸ್ಟ್ ಇಯರ್ ನಾಗೆ ಡಿಸ್ಸೆಕ್ಷನ್ ಬರುತ್ರಿ ನಮಗೆ ಫಸ್ಟ್ ಇಯರ್ ಫುಲ್ಲು ಹೆಂಗ್ ಅಂದ್ರೆ ಈಗ ವೀಕ್ಲಿ ಏನಿಲ್ಲ ಅಂದ್ರು ತ್ರೀ ಡೇಸ್ ಇರುತ್ರಿ ನಮಗೆ ಡಿಸ್ಸೆಕ್ಷನ್. ಹ್ಮ ನಾವು ನಮ್ ನಮ್ ಕಾಲೇಜ್ ನಲ್ಲಿ ಆರು ಬಾಡಿಸ್ ಅದಾವ್ರಿ ಟೋಟಲ್.
ಎಷ್ಟು.
ಸಿಕ್ಸ್ ಸಿಕ್ಸ್ ಬಾಡಿಸ್ ಅದಾವ್ರೀ.
ಸಿಕ್ಸ್ ಬಾಡೀಸಾ.
ಬಾಡಿಸ್ ನಮ್ದಗೆಲ್ಲ ಗ್ರೂಪ್ ಮಾಡ್ತಾರೀ ಇಷ್ಟ್ ಇಷ್ಟ್ ಮೆಂಬರ್ಸಿಗೆ ಒಂದ್ ಬಾಡಿ ಅಂತ. ಒಟ್ಟ ಆ ಬಾಡಿ ಎಲ್ಲ ಅವ್ರಡ್ ಇಲ್ರಿ ಬಾಯ್ಸ್ ಗರ್ಲ್ಸ್ ಮಿಕ್ಸ್ ರೀ ಹೆಂಗ್ ರೋಲ್ ನಂಬರ್ ಪ್ರಕಾರ ಹಂಗೆ ಫಸ್ಟಿಗೆ ಸಣ್ಣ ಸಣ್ಣ ಹುಡ್ರಿದ್ದಾಗ ಅಷ್ಟೇ ರೀ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಅಂತ. ಇಲ್ಲೆಲ್ಲ ಕಾಲೇಜ್ ಲೆವೆಲಿಗ್ ಬಂತಂದ್ರೆ ಹಂಗೇನಲ್ರಿ ಗರ್ಲ್ಸ್ ಬಾಯ್ಸ್ ಅಂತ ರೂಲ್ ನಂಬರ್ ಹೆಂಗಿರುತ್ತೆ ರೂಲ್ ನಂಬರ್ ವಯ್ಸ್ ಇದ್ ಮಾಡ್ತಾರೀ.
ಹಾ ಹಾ ನಿಮ್ಗೆಲ್ಲಾ ನೀವು ಅವೆಲ್ಲ ಟ್ರೈ ಮಾಡಿದ್ರ ಯಾವನು ಬಾಡಿ ಕಟ್ ಮಾಡಿದ್ರ.
ಹಾ ರೀ ನಮ್ದ್ ನಮ್ದು ಎಕ್ಸಿಲರೀಸನ್ ಬಂದಿತ್ರಿ ನಮ್ದು ಬಾಡಿಗೆ. ಅದಕ್ಕಿಂತ ಮುಂಚೆಗ್ ಹಾ ಕಿಂತ ಮುಂಚೆಗ ಫಸ್ಟಿಗೆ ತೊರೆಕ್ಸ್ ರೀಜನ್ ಸ್ಕಿನ್ ಇಂದ ಎಲ್ಲ ತಗದ್ರಿ ಆಮ್ಯಕ್ ಯಾದ್ರ ಮ ಅದ್ರ ತಳಗೆ ಒಂದ್ ಫೇಸಿಯಲ್ ಏಯರ್ ಇರ್ತರಿ ಅಡಿಪೋಸ್ಟ್ ಇಶ್ಯು ಅಂತ ಇರ್ತರಿ
ಹೌದಾ
ನಿಮಗೆ ಯಾರ ಹೇಳಿರ್ಬೋದ್ರಿ ಅಂತಸ್ ಫಸ್ಟ್ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರ ರೀ ಅವರು ಕೂಡ ನಾವು ಫಸ್ಟ್ ಟೈಮ್ ಅಲ್ಲ ಡಿಸೆಕ್ಸ್ಟ್ ಮಾಡೋದು ಈಗ ಒಂದ್ಸ ಆ ಅಂದ್ರೆ ಅವರು ಡಿಸೆಕ್ಟ್ ಅಂತ ಅವರು ಟಚ್ ಕೂಡ ಮಾಡಲ್ರಿೀ ಸ್ಕಾಲ್ಫ ಅಂತ ಇರುತ್ರಿ ಹೆಂಗ ಚಾಕ ಅಂತ ಇರದು ಚಾಕ ಅಂತ ಅಂತ ನೋಡ್ರಿ ನಾವು ಇದ್ರಲ್ಲಿಲ್ ಅ ಅ ಸರ್ ಅದು ಅದದಡ ಟಚ್ ಮಾಡಲ್ರಿರ್ ಅಷ್ಟೇ ನೀವು ಇದನ್ನ ಡಿಸೆಕ್ಟ್ ಮಾಡ್ಬೇಕಂತ ಯಾಕಂದ್ರೆ ನಾವು ಆಕ್ಚುಲಿ ನಾವಲ್ರೀ ಮುಂದೆಲ್ಲ ಡಾಕ್ಟರ್ ಆಗ್ತಾ ಆ ಇರೋದು ಎಲ್ಲಾ ನಮಗ ಹೇಳ್ತಾರಿ ನೀ ನೀವೇ ನೀವೇ ಮಾಡ್ರಿ ಆದ್ರೆ ಏನ್ ಏನ್ ಹೇಳ್ತ ಅಂದ್ರೆ ಒಂದು ಒಟ್ಟು ಒಂದು ಇದನ್ನ ಸಣ್ಣ ಸಣ್ಣ್ ಆಟಿಸು ಬಸು ಮತ್ತೆ ಕಾಡ್ರ್ ನರಗಳು ಅಂತರ ನೋಡ್ರಿ ಈಗ ಹೆಂಗ ಕೈಯಗ್ ನರಗಳು ಇರ್ತ ನ್ರೀ ಬ್ಲಡ್ ಹೋಗ ರ್ತಾರೆ ಅಲ್ಲಿ ಹೋಗೋದು ಬರೋದು ಈಗ ಹೆಂಗ ಆ ಆಟೀಸ್ ಅಂತ ಅಂದ್ರ ಸಂಗ್ರ ಬ್ಲಡ್ ನ ಆರ್ಟ್ ಆ ಅವನ್ನೆಲ್ಲ ಒಟ್ಟು ಕಟ್ಟು ಮಾಡಂಗಿದ್ರಿ ಅವು ಅಂದ್ರೆ ಎಲ್ಲದಂತ ನಾವ್ ಕಣ್ಣಿಡ್ಬೇಕ್ರೀ ನಮ್ದ್ ನ್ ಬಂದಿತ್ತು ನೋಡ್ರಿ ಅದು ಫು ಫುಲ್ಲ ಅವು ಕಾರ್ಡ್ಸ್ ಆಟ್ರೋ ಕಾರ್ಡ್ಸ್ ಮೀಡಲ್ ಕಾರ್ಡ್ಸ್ ಅಂತನ್ ಬಲ ಅದು ಅದು ಫುಲ್ ಇದ ಆತಿರ್ತ್ರ ಅಂದ್ರೆ ಒಂದ್ ಸ್ವಲ್ಪ ಮಿಸ್ ಆಗಿ ಇ ಹಾಕಿದ ಅಂತ ಸ್ಕಾಲ್ಫ್ ಹಾಕಿದ್ರ ಸ್ಕಾಲ್ಫ್ ಫುಲ್ ಶಾರ್ಪ್ ಬರುತ್ತ ರರಿ ಅದೆಲ್ಲ ಒಂದ್ ಸ್ವಲ್ಪ ಟಚ್ ಆಯ್ತಂದ್ರ ಕೊಯ್ದೋಯ್ ಬಿಡ್ತ್ರಿ ಅದು ಹ ಫುಲ್ ಶಾರ್ಪ್ ಇರ್ತ್ರಿ ಅದ ಒಂದ್ ಸ್ವಲ್ಪ ಟಚ್ ಆಯ್ತಂದ್ರೆ ಈಗ ಒಂದ ಏನಾರ ಕಾರ್ಡ್ ಕಟ್ ಮಾಡಿದೆ ಅಂಕ್ರಿ ಮುಂದೆ ಅದ್ರ ಬಗ್ಗೆ ಸ್ಟಡಿ ಮಾಡದಾಗಲ್ ಈಗ ನೆಕ್ಸ್ಟ್ ನಮ್ಮ ಫ್ರೆಂಡ್ ಆನ್ಸರ್ ಹತಾರ ನಮ್ಗ ಅವರು ಮಿಸ್ ಆಗ ಇದು ಇಲ್ಲಲ್ಲ ಅದ ಹೆಂಗ ಕಟ್ ಕಟ್ ಮಾಡಿ ಮೇಲೆ ಅಲ್ಲೇ ಅದೇ ಇದರ ಗಿಡ ಕಲ್ರರಿ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಮತ್ತೆ ಅದ್ರ ಬಗ್ಗೆ ಸ್ಟಡಿ ಕರೆಕ್ಟ್ ಆಗಲ್ರರಿ ಮುಂದೆ ನಾವು ಅದ ಅದೇ ಅದೇ ಇದಕ್ ಪೇಶಷಂಟ್ ಏನಾರ ಬಂತಂದ್ರೆ ನಮಿಗ್ ಕಷ್ಟ ಆಗತ್ರಿ ಸೂಕ್ಷ್ಮದಿಂದ ಮಾಡ್ತರ್ಬೇಕ್ರೀ ಅದ್ನ್ನೆಲ್ಲ ಡಿಸೆಕ್ಷನ್ ಎಲ್ಲಾ ಎಲ್ಲ ಗ್ಲೌಸ್ ಯೂಸ್ ಎಲ್ಲ ಮಾಸ್ಕ್ ಎಲ್ಲ ಕಂಪಲ್ಸರಿ ಯಾಕೆ ಇರ್ಬೇಕ್ರೀ ಅದ್ರಿಂದ ಏನು ಇಫೆಕ್ಷನ್ ಆಗಲ್ರರಿ ನಮಗೆ ಆ ಬಾಡಿ ಅಂತ ಕಾಲೇಜ್ ಕಡೆಂದ್ರಿ ನಾ ಡೈಲಿ ಗ್ಲೌಸು ಮಾಸ್ಕ್ ಎಲ್ಲ ನಾವೇ ತಗೊಂಡ ಹೋಗಿರತರಿ ಗ್ಲೌಸ್ ಮಾಸ್ ಬಡಿ ಮ ಎಲ್ಲಾ ಕಾಲೇಜ್ ಕಡೆದ್ರೆ ಅವರು ಮುಂಚೆಗ ಹೇಳಿರ್ತಾರೀ ಒಂದ್ ತ್ರೀ ಫೋರ್ ಮಂತ್ಸ್ ಯಾಕಂದ್ರೆ ಬಾಡಿ ಅರ್ಜೆಂಟ್ ಸಿಗೋದಿಲ್ಲ ರೀ ಎಲ್ಲಿ ಆದ್ ಕೂಡ ಟು ಫೋರ್ ಮಂತ್ಸ್ ಮುಂಚೆ ಹೇಳಿರ್ತಾರೀ ನಮಗೆ ನಮಗ್ ಇಷ್ಟ್ ಬಾಡಿ ಬೇಕು ಒಟ್ಟು ಅವರು ಆಮ್ಯಕ ಎಲ್ಲಾ ಬಾಡಿ ಸಿಕ್ಕ ಮೇಲೆ ಎಲ್ಲಾ ಕಾಲೇಜಿ ಮತ್ತೆ ಡೊನೇಟ್ ಮಾಡ್ತಾರೀ ಅಮೌಂಟ್ ಕೂಡ ಕೊಡ್ತಾರ ರೀ ಕಾಲೇಜಿನರು ಹಂಗೆ ಬಾಡಿ ಯಾರು ಫ್ರೀ ಕೊಡಲ್ರಿ ಅದಕ್ ಕೂಡ ಅಮೌಂಟ್ ಹೋಗ ಆ ಪೇ ಮಾಡಿ ತಗೊಂಡ್ ಬರ್ತಾರೀ ಎಲ್ಲಾ ಒಟ್ಟು ಫಾರ್ಮಲ್ನೆ ಇಟ್ಟಿರ್ತಾರೀ ಅದು ಏನು ಒಂದು ಒಂದು ಕೂಡ ಕೊಳಿಬಾರ್ದ ನೋರಿ ಆರ್ಗನ್ಸ್ ಗಳು ಯಾಕಂದ್ರ ನವು ಆರ್ಗನ್ಸ್ ಹೆಂಗತ್ತ ಅಂತ ನೋಡ್ಬೇಕಲ್ಲ ಆಕ್ಚುಲಿ ರಿಯಲ್ ಆಗ ಹೆಂಗ ಹ ಇರ್ತಾವ ಹೆಂಗ್ ಹೋಗುತ್ತೆ ಬ್ಲಡ್ಡು ಎಲ್ಲಿಂದ ಇದಕ್ಕೆ ಓ ಇದಕ್ಕೆ ಅದಕ್ಕೆ ಕೋಗ ಮತ್ತೆ ಬೇರೆ ಅಂತ ನಮಗೆ ವಷನೆ ಹರ್ಬೇಕಲ್ಲ ನಮ್ಮ ತಲೆಗಳು ಅದಕ್ಕೆ ಅದಕ್ಕೆ ಅದು ಏನು ಕೊಳಿ ಪಳಿಬಾರ್ದು ಬಾಡಿ ಅಂತಂದು ಫಾರ್ಮಲಿನಾಗ ಇಟ್ಟಿರ್ತಾರೆ ಮತ್ತೆ ಬ್ಲಡ್ ಎಲ್ಲಾ ಡ್ರೈನ್ ಮಾಡಿರ್ತಾರೆ ಅಂದ್ರೆ ಎಷ್ಟು ತಕೊಂಡಿರ್ತಾರಿ ಬಡಗ್ ಒಂದ ಎಷ್ಟೊಂದಂದು ಒನ್ ನೆಮಲ್ ಕೂಡ ಬ್ಲಡ್ ಇರಲ್ರಿ ಬು ಎಲ್ಲ ಡ್ರೈ ಮಾಡ ಮಾಡ್ ಅದು ಅದೇ ಹೆಂಗಿದ್ರು ಅವು ಮತ್ತೆ ಡ್ರೈನ್ ಮಾಡಿದ ಮೇಲೆ ಎಲ್ಲ ಏನಕ ಅವ್ರೀ ಆಟ್ರೀಮೀನ್ಸ್ ಫುಲ್ ಎಲ್ಲ ಇದಾಗಿಬಿಡ್ತಾವ ಅದಿ ಏನ್ ಮಾಡ್ತಾರ ಫಾರ್ಮಾಲನ್ ಮತ್ತೆ ವಪಾಸ್ ತುಂಬತರ್
ಹಾ
ಅರಿ ಬ್ಲಡ್ ಇಲ್ಲ ಚ ಇದು ಆಟ್ರಿ ವಿನ್ಸಿಂದ ಅದ್ರ ಮೇಾಲ ಸೆಲ್ಸ್ ಗಳು ಇರ್ತ ನೋಡ್ರಿ ಅ ಕೂಡ ಏನ ಆಾಗದಲ್ರರಿ ಅವು ಕೊಳೆಯದಿಲ್ರರಿ ಅದಕ್ಕೆ ಆದ್ರರು ಮತ್ತೆ ಅದ್ರೊಳಗ ಮತ್ತೆ ಫಾರ್ಮಲ್ಲಿ ನಾಕಿ ಇಟ್ಟಿರ್ತಾರೆ
ನೀವು ಎಷ್ಟ್ ದಿನಕ್ಕ ಒಂದ್ಸಲ ಬರುತ್ತೆ ನಿಮಗೆ
ನಮಗೆ ಬರುತ್ ಹಂಗ ನಿಲ್ಲ ರ ಈಗ ನಮ್ ನಮ ಗ್ರೂಪ್ ಅಂತ ಅಂದಲ್ಲ ನ ನಮ್ ಗ್ರೂಪ್ ನಲ್ಲಿ ನ ನೈನ್ ಮೆಂಬರ್ಸ್ ಅದಿವೀ ನೈನ್ ಮೆಂಬರ್ಸ್ ಅಂದ್ರೆ ಎ ತ್ರಿ ತ್ರಿ ಮೆಂಬರ್ಸ್ ಡಿಸೆಕ್ಷನ್ ಮಾಡತಾರೆ ಮಾಡ ಡಿಸೆಕ್ಟ್ ಮಾಡ್ತಾರ ಮತ್ತೆ ಅಂದ್ರೆ ವೀಕ್ಲಿ ಬರುತ್ತರೀ ನಮಗ ಏನಲ್ಲ ಅಂದ್ರೆ ವೀಕ್ಲಿ ತ್ರೀ ಡೇಸ್ ಇರುತ್ತೆ ಸೋಮ ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ಸೋಮವಾರ ನಾವು ಮಾಡಿದ ನೆಕ್ಸ್ಟ್ ಸೋಮಾರ ಮ ಅಂದ್ರೆ ಒಂದ್ ಸ್ವಲ್ಪ ಅಂದ್ರೆ ಜೈ ಅಂದ್ರೆ ಜಗ್ಗಿಯ ಇರ್ತಾವಲ್ರರಿ ಈ ಎಕ್ಸಿಲ ರೀಸನ್ ಎಷ್ಟು ಒಂದ ಥ್ರೀ ಫಿಕ್ಸ್ ಬೇಕರೀ ಕರೆಕ್ಟ್ ಎಲ್ಲ ಫಸ್ಟ್ ಕಿಸಿಯ ತಗಬೇಕು ಆಮ್ಯ ಕ ಅಲ್ಲಿ ಆಟ್ರಿ ಸ್ವಿನ್ಸ್ ಇದು ಮಾಡಕು ಮೀಡಿಯಲ್ ಕ ಲೇಟರಲ್ ಕಾರ್ಡ್ ಎಲ್ಲ ಸಪ್ ಸಪ್ರೇಟ್ ಇರ್ತತ್ ರೀ ಅದರಲ್ಲಿ ಅದೆಲ್ಲಾ ಇದು ಮಾಡೋಕ ಇದು ಲೇಟ್ ಅಗತಾರಿ ನಿಮ್ ಸೈಡ್ ವೆದರ್ ಎಲ್ಲಾ
ನಮ್ ಸೈಡ್ ಎಲ್ಲಾ ನಾವು ನಮ್ದಲ್ಲಾ ಇದು ಬರದು ಹ ನಾರ್ತ್ ಬರೋದು
ಹಾ
ಅದಕ್ಕೆ ನಮ್ಗೆ ಎಲ್ಲೋ ಲೋರ್ ಏನ್ ಫಾಲ್ ಕಡಿಮೆ ಮಳೆ ಆಯತಾ ಅದಕ್ಕೆ ಕಡಿಮೆ ಮಳಾಗ ನಾವು ಗ್ರೌಂಡ್ ವಾಟರ್ ಇಂದ ಎಲ್ಲಾ ರೈಸ್ ಬಿ ಪ್ಯಾಡಿ
ಓ ಅದು ಬೆಳಿತರಿ ಎನ್ರ ಅಂದ್ರೆ ಹೆಂಗ ನೀವು ಬೋರ್ ಎಲ್ಲಾಕಿರ ಏ ಹೆಂಗ ರೀ ಮಾಡರದ
ಹಾ ಇಲ್ಲ ನಮ್ಗೆ ಬೋರ್ವೆಲ್ ಇದೆ ಮತ್ತೆ ತುಂಗಭದ್ರಾ ರಿವರ್ ಇದೆ
ಹಓ ಹ ಅದೇ ಹೊಸಪೇಟೆ ಅಂತಾರಲ್ಲ ತುಂಗಭದ್ರ ಅದ ರೀ
ಹ ಅದೇ ಹೊಸಪೇಟೆರು ತುಂಗಭದ್ರೆ ನದಿ ಬರುತ್ತೆ ಅ ಅದರಿಂದ ಪಂಪ್ಸೆಟ್ ಹಕೊಂಡ್ಂಬರ್ತೀವಿ ನಾವು
ಕೆನಲ ಕೆನಲ ಏನು ಹೆಂಗ ನಿಮ್ ಸೈಡ್ ಅಲ್ಲಿಗ್ ಬರೋದು ಕೆನಲ್ ಗಳು ಬಳತಾವ ಏನ್ ಸಣ್ಣ ಸಣ್ಣ ಹೆಂಗ್ ಮಾಡ್ತರಿ ವಾಟ್ರ
ವಾಟರ್ ನೇ ರಿವರ್ ಇಂದ ಡೈರೆಕ್ಟ್ ನೀರ್ ತಗೊಂಡ್ ಬರ್ತೀವಿ ಪೈಪ್ಲನ್ ಮೂಲಕ ಹ ಅಲ್ಲಿಂದ ಎಲ್ಲಾ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆಲಗಳಿಗೆ
ಹಾ ಕಂಟಿನ್ಯೂ ವಾಟ್ರ ಹೋಗ್ತಾ ಇರ್ತ್ತೇನ್ರಿ ಬರ್ತಾನೆ ಇರ್ತ್ತ ನಿಮ್ ಸೈಡ್ ಮತ್ತೆ ಪ ಪ್ಯಾಡಿ ಅಂದ್ರೆ ಬೇಕೇ ಬೇಕ್ರೀ ರೈಸಿಗೆ ಅದ
ಹೌದು ಅದು ಹೆವಿ ರೇನ್ ರೇನ್ ಇದು ನೀರ್ ಕುಡಿಯ ಬೆಳೆ ಯಾವಾಗ್ಲೂ ನೀರ್ ಬೇಕೇ ಬೇಕು ಅದು ನಮ್ಗೆ ಈಗ ಗೋರ್ಮೆಂಟ್ ಪ್ರಕಾರ ಏಳೇ ತಾಸ ಕರೆಂಟ್ ಇರೋದು ಏಳ ತಾಸ ಬಿಟ್ಕಂತೀವಿ
ಏಳೇ ತಸ್ಬಿಟ್ಟಿ ಅಂತರಿ ನ್ರಿ ಅಂದ್ರೆ ನಿವು ಅಲ್ಲ ಅಂದ್ರೆ ಅಲ್ಲಿ ನೀರ್ ಇದ್ರು ಕೂಡ ನಿಮ್ರ ಕರೆಂಟ್ ಇಲ್ಲ ಅಂತ ಅಂದ್ರ ನಿಮಗ್ ನೀರ್ ಬರದಿಲ್ರಿ ಅಲ್ಲಿ ನೀರ ಇದ್ರು ನೀರ ಇದ್ರು ಕೂಡ ವೇಸ್ಟ್ ಆದಂಗಗೆ ಆಯತ ಅಂದ್ರೆ ನಿಮಗ್ಗೆ ಏಳು ತಾಸ ಅಷ್ಟೇ ಇರ್ತೇನ್ರಿ
ಏಳ್ ತಾಸಲ್ಲೇ ನಾವ ಅಷ್ಟೇ ನೀರ್ ಇಟ್ಕೋಬೇಕು
ಹೌದೌದಾ ಆತಾರೆ ಹಾ ಅಂದ್ರೆ ಏನ ಕರೆಂಟ್ ಕೂಡ ಏನೋ ಯಾವಾಗ ಬೇಕ ಅವಾಗ ಕೊಡ್ತಿರ್ತಾರ ಅನಸ್ತತ್ ರೀ ಈ ಕರೆಕ್ಟ್ ಟೈಮಿ್ ಅನಲ್ಲಿ ನೈಟ್ ಅಂದ್ರ ನೈಟ್ ಬೆಳಗ್ಗೆ. ಅಂದ್ರೆ ಬೆಳಿಗ್ಗೆ
ಹೌದೌದು ಮೂರ್ ಶಿಫ್ಟ್ ಇದ್ದಾವೆ ಮೂರ್ ಶಿಫ್ಟ್ ಇದ್ದಾವೆ ಅದಲ್ಲೂ
ಹಾ
ಮಾರ್ನಿಂಗ್ ನಲ್ಕ್ ಗಂಟೆಗೆ ಬಂದು ಹನ್ನೊಂದು ಗಂಟೆಗೆ ಹೋಗುತ್ತೆ
ಹಾ
ನೆಕ್ಸ್ಟ್ ಒಂಬತ್ತು ಗಂಟೆಗೆ ಬಂದಿದ್ದು ನಾಲ್ಕ್ ಗಂಟೆಗೆ ಹೋಗುತ್ತೆ
ಹಾ
ಹನ್ನೊಂದು ಗಂಟೆಗೆ ಮತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬಂದು ಸಾಯಂಕಾಲ ಆರು ಗಂಟೆಗೆ ಹೋಗುತ್ತಾ
ಹೌದೌದುಂ ಅಂದ್ರೆ ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ನೈಟ್ ಹೊತ್ತು ಹಕಣ ಕಷ್ಟ.
ಹಾ ನೈಟ್ ಕಷ್ಟ ಆಗತ್ತೆ ಅವಾಗ ನಾ ರಾತ್ರಿ ಬರೋದು. ಅದ್ರ ಅದೊಂದು ಕಷ್ಟ
ಒಟ್ಟ ನೈಟ್ ಅದ ಏನ್. ಇಯರ್ಲಿ ಏನ ಎರಡ್ ಬೆಳೆತೆ ಇತ್ ಏನ ಹಿಂಗ್ ಹೆಂಗ್ರೀ ನೀವು ನೀರ್ ನೀರ್ ಇತ್ತ.
ಸಿಕ್ಸ್ ಮಂತ್ಸ್ ಇಂದ ಅದು. ಆರು ತಿಂಗಳಿ ಒಂದ್ ಬೆಳೆ ಅಂದ್ರುನು ಎರಡ್ ಎರಡು ಬೆಳೆ ತಕ್ಕಕಂತೀವಿ ಫೋರ್ ಮಂತ್ಸ್ ಇಲ್ಲ ಬರ್ತಾವ ಎರಡ್ ತಿಂಗ. ಎರ ಎರಡು ತಿಂಗಳು ನೋಡ ಗ್ಯಾಪ್ ಇರುತ್ತೆ
ಗ್ಯಾ ಗ್ಯಾಪ್ ಇರುತ್ತಾ ಗೊಬ್ಬ್ರಗಿಬ್ರ ಏನೋ ಕೆಮಿಕಲ್ಸ್ ಯೂಸ್ ಏನಾರು ಮಾಡ್ತರಿ ಅ ಏನ್ರು ಒಳ ಗಿಳ ಬೇಡದು.
ಕ್ಯಾಟಲ್ದು ಎಂಡೆ ಇರುತ್ತೆ.
ಹಾ ಹ ಹಾ ಅದೇ ಯೂಸ್ ಮಾಡಕ್ರೀ ಅದ್ರಂದ ಫಲವತ್ತತೆ ಆಗತ್ರಿ ಮಣ್ಣು. ಇವು ಕೆಮಿಕಲ್ಸ್ ಎಲ್ಲಾ ಬೇರೆದೆಲ್ಲ ಇದು ಮಾಡ್ಬಾರ್ದ್ರಿ.
ಹಾ
ರೈ ಇದು ರೈಸಿಗೆ ಏನಾರ ಇದಕ್ಕ ಹುಳ ಗಿಳ ಏನಾರ ಬಳ್ತವೇನ್ರೀ ಅದು ಬೆಳೆತಿರ್. ಅವಲ್ಲ ಗಿಡಗಳು.
ಹೌದು ಬಾಲ್ ಹುಳ ಅಂತ ಇರ್ತವೆ ಮತ್ತೆ ಬೇಜಾನ್ ಹುಳಗಳು ಬೆಳ್ತವೆ.
ಹೌದಾ ಅವಕಲ್ಲ ಮತ್ತೆ ಅವ್ಕ ಅಂದ್ರೆ ಮತ್ತೆ ಏನ್ ಇದು ಶಾಪಿಿಗೆ ಹೋಗಿ ಔಷಧಿ ತರ್ತಾರೆ ನಳ.
ಹೌದು ಫರ್ಟಿಲೈಸರ್ಸ್ ಶಾಪಿಗೆ ಹೋಗಿ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಅಂತ ತಗೊಂಡ್ ಬರ್ತೀವಿ ಹೋಗಿ.
ಹಾ ಅದಕ್ ಹೋಗ್ತಾವಲ್ರಿ ಮತ್ತೆ ಅವಕಲ್ಲ.
ಹಾ ಅಮೌಂಟ್ ಹೋಗತಾಗ
ಹಾ
ಆಮೇಲೆ ಗೋರ್ಮೆಂಟ್ ಕಡೆಯಿಂದಾನೂ ಬರ್ತವೆ ಸೊಸೈಟಿಯಿಂದ
ಹಾ ನೀವು ಆಮ್ಯಕ್ ಈಗ ಬೆಳೆ ತಕ್ಕ ನಿಮ್ಮೇಲೆ ಏನು ಮರ್ ಇದು ಮಾರ್ಕೆಟಿ ಮಾರ್ತಿರಲ್ರಿ ಈಗ ಏನ್ ಗೋರ್ಮೆಂಟ್ ಗೋರ್ಮೆಂಟ್ ಅಂತ ಇದು ಮಾಡಿರ್ತದ ಅವ್ರಿಗೆ ಮಾರ್ತಿರ. ನನ್ ಪ್ರವೀಟ್ ಇದಕ್ಕಂತ ಮಾಡ್ತರಿ ಯಾರೇ ಮಾಡ್ತಿರಿ ನೀವು.
ಇಲ್ಲ ಈಗ ಸದ್ಯಕ್ಕೆ ಪ್ರೈವೇಟಗೆ ಮಾರದೆ ಎಲ್ಲ ಲೋಕಲ್ ಆಗಿ
ಹಾ
ಅವರು ಲೋಕಲ್ ಲೋಕಲ್ ತಗೊಂಡಿರೋರು ಮತ್ತೆ ಗೌರ್ಮೆಂಟ್ಗೂ ಮಾಡ್ತಾರೆ ಇತಾರೆ ಅವ್ರ ರೇಟ್ ಬಂದಾಗ
ಹಾ ಆತರ ಏನ್ರಿ ನೀವು ನೀವು ರೇಟ್ ಇದ್ದಾಗೆ ಮಾರ್ಬೋದಲ್ರರಿ.
ನಮ ಅವ್ರ ಅಂದ್ರ ಸಾವರ್ ಸಾವಿರ ಚೀಲಗಳು ಇಟ್ಕೊಂಡರ್ ನಂಬಗ ಅಂದ್ರ ಬರೀ ನೂರು ಚೀಲ ಇನ್ನೂರು ಚೀಲ ಇರ್ತಾವ
ಹಾ ಮತ್ತೆ ಏನಾರ ಉುಳ ಬೀಳ್ತವೇಏನ್ರೀ ಅವು ಚೀಲ ಗಟ್ಲೆ ಮಾಡಿದಾಗ ಮತ್ತೆ ಏನಾರ ಅವಾಗೆ ಮತ್ತೆ ಮಮ ಪೌಡ್ರಿ ಗಿಡ್ರರ್ ಹಾಕ್ಬಬೇಕ
ಹೌದ ಅವನ್ನೆಲ್ಲ ಒಣಗಸ ಸರಿಯಾಗಿ ಒಣಗಸಿ ಸ್ವಲ್ಪ ನೋಡ್ರ ಅಕ್ಕಿ ಇಟ್ಕೋಬೇಕು ನಾವ್ ಆದ್ರ ಆಗಲ್ಲಲ್ಲ ಅದಕ್ಕೆ ಹಂಗೆ ಇಮಿಡಿಯೇಟ್ ಕೊಟ್ಬಿಡ್ತ ಮಾಬಡ
ಓಹೋ ಆತರ ಮಾಡ್ತೇನೆ ನಾ
ಅವಕಲ್ಲ ಮತ್ತೆ ನೋಡಕ ಪೆಸ್ಟಿಸೈಡ್ಸ್ ಎಲ್ಲಾ ಉಗ್ಗಿರ್ತವಲ್ಲ
ರೇಟ್ ಎಲ್ಲಾ ಹೆಂಗ ಇರ್ತತ್ರಿ
ಅವು ಒಂದ್ ಕ್ವಿಂಟಾಲ್ ಬಂದ್ಬಿಟ್ಟು ಟೂ ತೌಸಂಡ್ ಹಂಡ್ರೆಡ್ ಹಾ ಎರಡ್ ಸಾವಿರದ ಮೂೂರು ಅದ್ರಾಗ ನಾವು ಎಷ್ಟು ಕಿಂಟಲ್ ಎಷ್ಟ ಕೆ ಜಿ ಮಾರ್ಕಂತ ಅಷ್ಟು ಡಿವೈಡ್ ಮಾಡ್ಕೊಂಡು ರೊ ತಗೋಬೇಕುದು
ಇಯರ್ಲಿ ಚೇಂಜ್ ಆಗ್ತಿರ್ತದ ಏನ್ರಿ ಮತ್ತೆ
ಡೇಲಿ ಡೈಲಿ ಚೇಂಜ್ ಆಗತ್ತದ ರೇಟ್ ಡೈಲಿ ಡೈಲಿ ರೇಟ್ ಚೇಂಜ್ ಆಗುತ್ತೆ ಹ ಇವತ್ತಿನ ರೇಟ್ ನಾಳೆ ಇರಲ್ಲ ನಾಳೆರಟ್ ನಡದಿರಲ್ಲ
ಅಂದ್ರೆ ರಿ ಏನ್ ಆಂಡ್ರಾಯಡ್ ಫಿಫ್ಟಿ ವೇರಿಯೇಷನ್ ಅಷ್ಟ
ಹಾ ವೇರಿಯೇಷನ್ ಹಂಡ್ರೆಡ್್ ಹಂಡ್ರೆಡ್ ಫಿಫ್ಟಿ
ಹ್ಮ ಹಾ ಹಾ ಸರಿ ರರಿ ಏನಾದ್ರ ಇನ್ಫಾರ್ಮೇಶನ್ ಬೇಕಾದ್ರೆ ಫೋನ್ ಮಾಡ್ತೀವಿ ಒಂದ್ ಕಾಲ್ ಬರ್ತಿದ್ದೆ ಆಮೇಲೆ ಮಾಡ್ತೀವಿ
ಹಾ ಸರಿ
ಹ್ಮ